ಏನ್ ಮಾಡತಿ
ಏನಿಲ್ ನೋಡಕ್ಕ ಬರ್ಲಿ ಇರ್ತಿದ್ದ
ಏನ್ ಬರತೀವಿ
ನೋಡ್ಸ ಇದು ಹಿಸ್ಟ್ರಿ ಬಲೈತಗ
ಹ್ಮ್ ಯಾವ್ದೂ ಭಾಗ ಬರ್ಲಿತಿರ ಅದ್ರಾಗ
ಅಂದ್ರೆ ಪಾಟ
ಹ್ಮ್ ಎದರ ಬಗ್ಗೆ
ಪೀಟಿಕೆ ಬರ್ಲಿತ್ತಿದೇವು ಅಂದ್ರ ಪಾಠದ ಹೆಸರೇ ಪೀಟಿಕೆ ಅಲ್ಲದ
ಪಾಠ ಸಸರಿ ಪೀಟಿಕೆ ಅದೇ ಪೀಟಿಕೆ ಅಂದ್ರ ಒಂದು ಟ ಮಾಡ್ ಕೊಡ್ತಿರ್ತಿಲ್ಲ ಅದಕ್ ಪೀಟಕಿ ಹಾಕ ಕುದುಪಷ್ಟ
ಪಾಠದ ಹೆಸ್ರ ಫಸ್ಟ್ನ ಒಂದೇ ಪಾಠ ಅದ ಅದ್ರ ಹೆಸ್ರೇ ಪೀಟಿಕೆ ಅದ
ಇದು ಇತಿಹಾಸದಾಗ ಬರ್ತದ
ಹಿಸ್ಟ್ರಿ ಒಳಗ ಪೀಟಿಕೆನ ಪಟ್ಟೆ ಪಠ ಯಾವ ಪೀಟಿಕನ್ನ ತಿತ್ಬೇಕ ಅವಗೂ ಬೇರೆ ಬೇರೆ ಮಾನವನ ಹ ಹಂಗ ಹಿಗೆ ಇತ ಕನ್ನಡಳ ಪೇಟಿಕೇ ಅಂದ್ರ ಇದು ಬರೀತಿ ನೋಡಕ್ಕ ಪ್ರತಿಕಾರ ಪರಿಚಯ ತಳಗ ಬರೀತಿ ನೋಡು
ಏ ನಾನು ಇತಿಹಾಸ ಕಲ್ಪಕ್ ನೀನಿ ಕಿಣಿಯದ ನಾನು ವೀಟಕ್ಕೆ ಅದು ಪತ.
ನಿನ್ ಬೇಕಾದ್ರೆ ಹಾಕ್ತಂತು ಫೋಟೋ.
ಏನೇನವಾ ಬಂದ ಯಾರೇ ಸತ್ತು
ನೀವ ಕಲ್ತಿಸ ವರ್ಷ ಆಯ್ತು.
ಹಾ
ಆಾ
ಅದೇ ಪೀಟಿಕಿ ಅದ್ರ ಬಗ್ಗೆ ಬರ್ಲಿತಿ.
ಕವಶನ್ ಅಂದ
ನಿಂಗ ಒಂದ್ ಮಕ್ಸನ್ ಯಾವ ಮಕ್ಕ್ಷಿನ.
ಹ್ಮ್ ಏನ್ಣವ ಹೊಸ್ದಾಗ ಹೊಸ್ದಾಗ್ ಬಂದು
ಹ್ಮ
ಮಾನವನ ವಿಕಸನದ ಕಥೆ ಅದು ಇತ್ತೇನು.
ಮಾನವನ ವಿಕಸನ ಮಂಡ್ಯಾ ಆಮೇಲೆ ಮನುಷ್ಯನು. ಹ್ಮ್ ನೀತ್ತ
ಅದು ನಮ್ಗೆ ಎರಡೇ ಪಟ ಅದ ಅದು ಒಂದ ಪೀಟಿಕೆ ಅನ್ನೋದು ಒಂದೇ ಪಟ ಇ ಎರಡನೇ ಪಟ ಆಯ್ತು ಮೂರ್ನೇ ದಿನ ಹೇಳಿಲ್ಲ.
ಹ್ಮ್
ಹ್ಮ್ ಮತ್ತೆ ಏನ್ ಮಾಡಡ್ತದವ.
ಎಲ್ಲ ಕುತೀನಿ ಬಾಳ ಅದನ ಬರಿಲ್ಲ
ಹಾತ್ತ
ಬರ ಬಾಳದ
ಒಂದ್ೆರಡು ಪೇಜ್ ಅದ ಅಲ್ಲೇ ಕ್ಲಾಸ್ ದಾಗ ಬರೀತಿದವು ಇದು ಕ್ವಶನ್ ಅನ್ಸರ್ ಟೀಚರು. ೋನ ನ ಹಾಗಕೆ ಯ ಪಿಡಿಎಫ್
ಹ
ಅದ್ ನೋಡ್ ಬರಿೀಬೇಕಲ್ಲ ಅದಕ್ಕಗ ಸ್ೊಪ್ ಹಿಂದ ಬಿದ್ದೀನಿ ಯ ್ರೇಶ್ ಹಿಂದ್ ಬಿದ್ದೀನಿ
ಹ್ಮ್
ಚಾ ಕುಡಬ ನೋಡ್ ಜಲ್ದಿನ ಹೇಗಿದ್ದೀವತ್ತ ನಿ್ದ
ನಾ ಚಾಕ್ ಕುಡ ಎಲ್ಲ
ಹ್ಮ್
ತುಷಾನ್ ಹುಡುಗು ಬಂದಿದ್ದ
ಹ್ಮ್
ಆಯ್ತು ಈಗ
ಹ್ಮ್ ಆಯ್ತಾ
ಸಪಕ್ಕ ಫೋನ್ಚಿಳು
ಎಡು ದಿನ ತಚ್ಚಿಲ್ಲ
ಪ್ರಶಂತ
ಇಲ್ಲಾಕ ನ ಅಕ್ಕಿ ನಾಕ ದಿನ ಆಯ್ತಕ ಹಚ್ಚಿ
ಹ್ಮ್ ಹ್ಮ ಬಿ ಮತ್ತ ಕ ಮಾರತಿ ಜಾಲ ನೀ
ಯಾಕೆ ಯಾಕೆ ಹಷ್ಟು ಎಲ್ಲೋ
ಹೌದು್ಮ ಮತ್ತೇನ್ ಹೊಸ ಸಮತ್ ವಿಚಾರ
ಏನ್ ಸಮಾಚಾರ ಇಡ್ ಸು ಗಾಯಿ ಬಿಸ್ಕೋ ಗಾಯಿ ನೋಡ್ಕೋ
ನಮಲ್ ಬೇ ಗಾಳಿ ಬಿಸಾತದ ನೋಡುವ
ನಮ್ ಕಡೆನುೂ ಹಗೆ ಎಲ್ಲ ಹಾ ಮಳೆ ಬಂದಿಲ್ಲ ಬರ ಮಾಡಷ್ಟೆ ಎಲ್ಲಾ ಕಡೆ ಹಿಂಗಗೆ
ಮಳಿ ಬರೋದಿಲ್ಲ ಬಿಡೋದಿಲ್ಲ ಬರೇಗ್ ಗಾಳೆ ಬರೇಗ್ ಗಾಳೆ ಏ ಇವ ಸಾಕಕ್ ಸಾಕ.
ಎಲ್ಲಾ ಕಡೆನೆ ಹಿಗೆ ಗಾಳಿ ಬ. ಹ್ಮ್. ಎಲ್ಲಾ ಕಡೆ ಹಿಗೆ ಬಿಸಲು ಹ್ಮ್.
ಹ್ಮ.
ಮಳೆ ಇಲ್ಲ ಏನಿಲ್ಲ.
ಅ ತವಾ
ಹೇಳಾದ್ರ
ಕಪ್ಪಿ ಮದಿ ಇದು ಮಾಡತಾರಾ.
ನಮ್ ಕಡೆ ಕಪ್ಪಿ ಮದೀನೂ ಇಲ್ಲ ಮನ್ಸರ್ ಮದನೂ ಇಲ್ಲ.
ನಮಂಬಲ್ ಮಾಡೋತಾರವಾ ಉಮ್ಮರಿ ಬರ್ಲ.
ಹತರ ಹೋಗಿದ್ರಿ ಊಟಕ್ಕ. ಹಟ್ಟಿಕ ಅಂದಿದಟ್ಟಕ
ಹಾಗ್ಯಾ ಊಟಗ ಮಾಡಣಸ್ತಾರ.
ಊಟ ಮತ್ತ
ಹ್ಮ್ ಹ್ಮ. ಅದು ಕಪ್ಪಿ ಒಂದ್ ಅಮ್ಮನ್ ಕಪ್ಪಿ ಸಿಗ್ತಾವ ನೋಡ್ತಾರವ.
ಹ್ಮ್.
ಆ ಆ ಕಪ್ಪಿಗ್ ತಗೊಂಡು ಗಂಗ ಮೆ ಕುಡಸ್ತಾರ ತೆಲ್ಮೆ ಇಟ್ ಹೋತಾರ.
ಹ್ಮ್ ಅದು ಜಿಗನಾ.
ಅದಕ್ಕೆ ಏನ್್ರೆ ಗಟ್ಟಿ ಮಾಡಿ ಕುಡಸ್ತಿರ್ಬೇಕವಾ. ವಿಡಿಯೋ ಮಡಕೊಂಡ ಬರ್ತೀನಿ. ನೋಡಿ ನೀಫ.
ನನಗೆ ಸಾಕು.
ಹಾ ಅದೇ ನಂತರ ಅದ್ೇಏನ್ ಮಾಡ್ತಾರ ಕೂಡಿಸ ಕಷ ಅಂದ್ರ. ಅವ್ರ ತಿರುಗತಾರ ಮದ್ ಏನು ಅನ್ಕೋತ.
ಹ್ಮ್.
ತಿರುಕತಾರ ಆಮೇಲ್ ಅನ್ಕಾರರ. ಮಳಿ ಬರ್ತದ ಆಮೇಲೆ ಕಪ್ಪಿ ಮದ ಆದ್ಮಲೆ ಕತ್ತಿ ಮದಿ ಮಾಡ್ತಾರ ಕತ್ತಿದ. ಹ್ಮ್ ಪತ್ತ ಪತ್ತಿ.
ಹ್ಮ್.
ಅದ್ರ ಮದಿ ಮಾಡ್ತಾರ ಆಯ್ತ ಆಮೇಲೆ ಏನು ಮಾಡಲ್ಲ.
ಹ್ಮ್. ಹಾ ಎಲ್ಲಿ ಹೋಗಿದ್ದೆ ನಿಮ್ಮ ಮದಿ ಊಟಕಂಡೆ ನ ಅಡ ಕೇಳ ಹಾಕ್ತೀನಿ.
ನಾಡೆ ಹ ಅಲ್ಲಿ ಅಡ್ಡ ಕಟ್ಟಿಮೆ ಮಾಡ್ತಾರ ಇದು.
ಹೆಂಗಗೆ ಅಣಪುರ ಹೆಣ್ ಮದ ಹೆಣ್ಣು ಮಕ್ಕಳಿದ್ರಾ ಮನೆ ಶಾಸ್ತ್ರಗಳೆಲ್ಲಾ ಮಾಡ್ಬೇಕು.
ಅದು ರೈತರು ಸಂಬಂಧ ಪಟ್ಟಿದ್ದು ರೈತರು ಮಾಡ್ತ. ತರ.
ಹ್ಮ್ ಹೆಣ್ಮಕ್ಳ ರೈತ್ರು ಇ ಮಾಡಾ ಬರ್ತಾವ.
ಅದು ನಿಮ್ಮ್ ಊರ ಇದರ್ಬೇಕು ನಮ್ಮ್ ಊರ ಇಲ್ಲ.
ಇಲ್ಲ ಇಕೆ ಅಂತಲತಿಲ್ಲ ತಳಂದೇನು
ಹ್ಮ್ ನೋ
ಹ ಹಿಂಗಗೆ ನ ಏನ್ತ
ಆ ಪೇಷೆಟ್ ನೀ ಬ
ಏ ವಲ್ಯ ಅತ್ತಿ ನನಗ
ಹ ಮತ್ತಾ
ಹಗೆ ಕೇಳಬೇಕವಾ ಯಾವತ್ತು. ನಾ ನಾರ್ಮಲ್ ಮಾತಾಡ್ಬಾರಡ್ದ ಹಿಂಗೊಳಗ್ ತಲ್ಲಿ ತಿನ್ಬ.
ಅದು ಹಿಂಗ ಖುಲ್ಲ ಇದ್ದಾಗ ತಿನ್ಬೇಕು ನಂಬಲ್ಲಿ ಲೈಟ್ ಹಓದ
ಹ್ಮ್ ಅಲ್ಲೇ ಬಾಜುಕ ಕೆೇಬಿ ಇಟ್ಕೊಂಡ್ಟ್ ಲೈಟ್ ತೆಗತಿರ
ತೆಗಿಬೇಕು ಆ ಕಡೆ ಹೊತ್ತ ಮುನಿಗಿ ಏ ಇಲ್ಲಿ ಮಟದಾಗ ಹಾಡು ಹಚ್ತಾರವಕ್ಕ ತಲಿನ ತಿ ಹೇಳ್ತಾನೆ ಕೆಳಸಕತೇತಿ ಏನು ಅಡಚರೆವ.
ಹ
ತಿರುಗ ಹಚ್ಚಿ ಹಚ್ಚತಾರ ಮತ್ ಮತ್ ಭ ಹೆಚ್ಚಲ್ಲ ಕಡೆ
ಹ್ಮ್ ಅದಕ್ ತಗಿಬೇಕಾನ ಲೈಟ್
ಹ್ಮ್ ಒಂದ್ಸಲಿ ಬಂದ್ ಲೇಟ್ ತಗದು ಮಾತ್ ಬರ್ಲಕ್ ಅದ್ ಕಟ್ಟ ಟೆನ್ಷನ್ ಇರ್ಲ್ಲ ಹಚ್ಚಲ್ಲ ಅವರು ಮಾತಿನಮ್ಮ ಮತ್ತ ಹೋಗ್ಬೇಕ ತೆಲಿಬ್ಯಾನಿ
ಇಲ್ಲ ಸನಿ ಆಗ್ತದಲ್ಲ ಜೋರ್ಶಿ ಸೌಂಡ್ ಕೇಳಸ್ತದೆ
ಹ್ಮ ಒಮ್ಮೆ ಹಚ್ಚರು ಅಂದ್ರ ಹ್ಮ ಕಿವಿ ಗಿರ ನೋಡ್ಕಳಿ
ಯಾವ್ದು ಪುರಾಣ ಏನು ಇಲ್ಲದೆ
ಈಗಿನ ಇಲ್ಲಕ್ಕ ಈಗ ಯಾವ್ದತಿರ್ತ ಹೊತಿರ್ತ ಪ್ರತಿ ವರ್ಷ ನಮ್ಮ್ಊರಗ ಇದ್ದಿದೆ ಪುರಾಣ ಜಾತ್ರಿ ಯ ಮೂರ್ ಜಾತ್ರೆ ಅತವಾ
ಹ್ಮ್ ವರ್ಷಕ್ಕೆ ಹ್ಮ್
ಹ್ಮ್
ನಮ್ ಕಡೆ ಇಲ್ಲಿ ಕೆ ಹುಣಿಮಿಗ್ ಒಮತಿಲ್ಲಿ ಮಟದಾಗ ಸಾರಂಗ ಮಾಡ್ದಾಗ ಆತಿರ್ತವ ಪುರಾಣ ನಾವು ಹೋಗಲ್ಲ
ಹ್ಮ್ ಹ್ಮ
ಹ್ಮ ಹುಣ್ಣಿಮೆ ಗೊಮ್ ಪ್ರಸಾದ್ ಇರ್ತದ
ಹ್ಮ್
ಒಂದೊಂದ್ ಯಾವ್ದ್ರ್ರ ಪುರಾಣ ಇಟ್ಟಿರ್ತಾರ ಹಂಗೆ ಅಲ್ ದಾನಮ್ಮನ್ ಗುಡಿನೂ ಅದ ಮಠದಾಗಿ
ಹ್ಮ್
ಧ್ಯಾನ ಮದು
ಹಂಗ ಇದಿದ್ದೇಲ್ಲಿ ನಡೀತತ್ತು
ಹ್ಮ್ ಸರಿ ನಮಗ್ ಹೋಗೋದ ಆಗಲಿಲ್ಲ ಸಮನಿ
ಹೋಗ್ಬೇಕವಾ ಅವವಾಗವ
ಹೋಗ್ಬೇಕು ಈಗ ಹ ನನಗೂ ಮಠದ ಸಾವ ಹೋಗಬೇಕು
ಎ ಅಂದರ್ಸ ಮಂಚ ಭರಲ ಮನೆ ಕು ಬ್ಯಾಸ ಲತ
ಹ್ಮ್
ಹ್ಮ ನಮಂಬಲ್ರಿ ಇಲ್ಲಿ ಮಾಡಡ್ದ ಪುರಾಣ ಚಲೋಯತ ಒಬ್ಬರು ಮನ್ಗಿರ್ಲಾ ಅವ ಕಳ್ಳೂರ್ ಬರ್ಲಿ ಸ್ಟಾರ್ಟ್ ಮಾಡ್ತಾರ ಮನಗೆ ಹಲೋ ಹಲೋಕ ಹಲೋ ಏನ್ ಮಾಡತಿ ಅಕ್ಕ ಊಟ ಸಂಜೆಗ್ ಏನ್ ಮಾಡ್ಬೇಕು ಏನ್ ಸ್ಪೆಷಲ್ ಮಾಡ್ತೀರಿ ಹ್ಮ್ ಹ್ಮ್ ನಡೀತ ತ ಕ ಏನ್ ಮಾಡ್ರಿ ಮಧ್ಯಾಹ್ನ ಏನ್ ಮಾಡಿದ್ರನ್ ಸ್ಪೆಷಲ್
ಹ
ಈಗ ಏನ್ ವೆರೈಟಿ ವೆರೈಟಿನ್ ತಿನ್ಬೇಕ ಅನ್ಸು ಇವತ್ ನನ್ಗ ಇಲ್ ಹ್ಮ ಬಜ್ಜಿ ತಿನ್ಬೇಕ ಅನ್ಸತಿತ್ತು ಅದ್ಕ ಬಜ್ಜಿ ತಿನ್ನಿನ್ ಮಾಡ್ಕೊಂಡ ಹ್ಮ್